ಮಂತೇಶ್ಶಾಸಿ ಆರಾಮಿದ್ರಿ. ನಿಮ್ಮ
ಹ್ಮ್ ಅವರು ಎಲ್ಲಾ ಉತ್ತಮ ಆಟಗಾರು ಅವರು.
ಹೌದಾ ಗೊತ್ತಲ್ವಾ ನಿಮ್ಗೆ. ಅವರ್ದುಯಾವ ಊರುರು ಯಾವ ಊರು ಅವರು ಯಾವ ಊರ ಅವ್ರದು.
ನೀವು ಒಂದತ್ತ ಒಂದ ತಕ್ನೇನ್ ನೀವು ಅದು ಎಕೊ ಆಗುತ್ತೆ ಸೌಂಡ್. ಕುಂದರಿ ಒಂತ ಅಷ್ಟು ಜನ ಕುಂದರಿ
ಈಗ ಊಟ ಮಾಡಿವಾರ ಅವಾ ಇದ್ ಮಾಡ್ಬೇಕು ನಾವು.
ಹೌದಾ ನೀವು.
ಅದ್ರಾಗ ನಾವು ಇವತ್ತು ಇವತ್ ಅದ್ರಾಗ ಬಾಳಹಣ್ಣೆ ಇವತ್ತು ಎಷ್ಟ ನಾಲ್ಕು ತಿಂದ್ಬಿಟ್ಟು ಇವತ್ತು
ಮತ್ತೆ ಅಂಗತ್ಯ ಮಾಡಿದ್ರೆ ಅದು ಡೈಜೆಷನ್ ಆಗಲ್ಲ ನೀವು ಕರೆಕ್ಟ್ ಆಲ್ ತಿಕ್ಬೇಕು ಮುಂಜೆಲ್ಲ ಅದ ಗಡ್ಡಿ. ನಾಳೆ ತನಕ ಹೋಗ.
ಇವ್ರೀ ನಮ್ಮ ಮಿಂಜಲಿ ಸಂಕ್ಯ ಎರಡು ಸತಿ ಆದ್ಲು.
ಹೌದಾ ಅದಕ್ಕೆ ನೀವು ಅಷ್ಟ ಹಾಲು.
ಇಲ್ಲ ಇಲ್ಲ ಆತರ ಏನಲ್ಲ ನಮ್ಗೆ ಉಳಕು ಯಾವ ತರ ಇಲ್ಲ ಉಳಕ್.
ಹೌದಾ ಅಲ್ರರಿ ಚೆನ್ನಾಗಿ ಏನ್ರಿ ನೀವು ವಿದ್ಯಾಭ್ಯಾಸ ಮಾಡೋಡ್ಬೇಕಿ ಚೆನ್ನನಾಗ.
ಏನ್ ಮಾಡಕ ನಮಗೆ ಎಷ್ಟ ಮಲ್ಲಿಕಾರ್ಜುನ್ ಸ್ವಲ್ಪ ಎಲ್ಪ್ ಮಾಡ್ತಾ ಇಲ್ಲಿ ಈಗ ಆವಾಗಿನ ಕಾಲದತರ. ಅವಗಿಂದಲೇ ಪಸ್ಟ್. ಇಯರ್ ಇದ್ದೀವಿ ನಾವು ಆಗ ಎಲ್ಲಾ ಎಲ್ಪ್ ಮಾಡ್ತಿದ್ವಿ ಸೆಕಂಡ್ ಇಯರ್ ಆಗಿವವಲ್ಲ ಅದಕ್ಕೆ ಅವ್ರಗ ಒಂದ ಸ್ವಲ್ಪ. ಬಂದಿದವು ಏನ್ ಹೆಲ್ಪ್ ಮಾಡೋವಲ್ರು.
ಅಲ್ರರಿ ಅವ್ರರು ಕಂಬು ಬಂದಿದಾವ ಅಂದ್ರೆ ನೀವು ನಿಮಗ್ ಬಾಳ ಸೊಕ್ಕು ಬಂದಿದೀ ಅಂತ ಅರ್ತರಿ ಅದಕಂದ್ರೀ ಅವ್ರಿಗೆ. ಬಹಳ ನೀವು ಮರ್ಯಾದೆ ಕೊಟ್ಟ ಮಾತಾಡ್ಬೇಕ್ರೀ ಅವ್ರ ಇದ್ದಾಗ ಒಂತರ ಮಾತಾಡುದು ಅವ್ರಲ್ಲಾಗ. ತರ ಮಾತಾಡ್ರಿ ನಿಮಗ್ ಮತ್ತಿದೇಹಾಕ.
ತರ ಮಾತಾಡಲ್ಲ ಬೇಕಿದ್ರೆ ನೀವು ಒಂದು ತಿಂಗಳು ನನ್ನ ಜೊತೆ ಇದ್ದ ನೋಡ್ರಿ ಬೇಕಿದ್ರೆ ಪುರಾ ನನ್ನ ಜೊತೆ. ನೋಡ್ರಿ ಇಲ್ಲಿ ಹೋದ್ರ ನನ್ನ ಹಿಂದೆ ಫಾಲ್ಲೋ ಮಾಡೋಣ ಯಾಂಗ್ ಮಾತಾಡ್ತನೆ ಹಿಂಗಗೆ ಗೊತ್ತಾಗುತ್ತೆ ನಿಮ್.
ಹಂಗಲ್ರಿ ನಾವು ಹಿಂಗೇ ಅಲ್ರರಿ ಅವರು. ತುಂಬಾ ಒಳ್ಳೇರುದಾರ್ರೀ ನೀವು ಅವ್ರ ಬಗ್ಗೆ ಹಗೆಲ್ಲಾ ಕೆಟ್ಟದ್ದ ಎಲ್ಲ ತಿಳ್ಕೋಬೇಡ್ರಿ.
ತಿಳ್ಕೊಂಡಿಲ್ಲ ಅವ್ರು ನನ್ನ ಬಗ್ಗೆ ತಪ್ಪು ಕೆಟ್ಟ ತಿಳ್ಕೊಂಡಿದ್ದಾರೆ ಅವ್ರು ಸ್ನಾನ ಮಾಡಲ್ಲ ಅವರು ಬಟ್ಟೆ ತಿಕ್ಕಲ್ಲ. ಬಟ್ಟೆ ಹೋಗಿಯಲ್ಲ ಅವ್ರು ಮತ್ತೆ ಕಾಲೇಜ್ಗೆ ಹೋಗಲ್ಲ ಸರಿ ಓದ ಓದಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು.
ಏ ಹಂಗ ಅವ್ರ ಹೆಂಗ ಅಂತಾರೀ ಓದೋದು ಪದ್ ಅವರು ಇಷ್ಟ ರೀ ಯಾವ ಯಾರ. ನಿಮಗ್ ಓದಿರ್ತರಿ ಅವ್ರಗ್ ಅವರು ಓದಿರ್ತರಿ ಅದನ್ ಯಾರು ಅಳೆಯಲು ಸಾಧ್ಯವಲ್ರಿ. ಅವ್ರದ್ದ ಅವ್ರಿರೀ ನಿಮಗ್ ನಿಮಗ್ರೀ ನಿಮ್. ಪಡಿ ನೀವ ಇರ್ಬೇಕ್ರಿ ಅವ್ರರು ಪಾಡಿಗೆ ಅವ್ರು ಇರ್ತಾರೆ ನಿಮ್ಮ ಪಾಡಿಗೆ ನೀವ್ ಓದ್ಬೇಕ್ರೀ ಅವ್ರ ಪಾಡಿಗೆ ಅವರು.
ಹ್ಮ
ಆದಾರೆ ನಿಮ್ಮ ದೈಹಿಕ ಶಿಕ್ಷಣಕಾರಣ ಇವತ್ತು. ಇವತ್ತು ಏನೋ ಮೀಟಿಂಗ್ ಇತ್ತಅಂತಲ್ರಿ ದೈಹಿಕ ಶಿಕ್ಷಕರ.
ಓಹ ಮೀಟಿಂಗ್ ಇದ್ದಿಲ್ಲಾ ನಮ್ಮ ಅಂಕ. ಪಟ್ಟಿಯನ್ನು ಒಂದ ಇದ.
ಮಾರ್ಕ್ಸ್.
ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತು ಇಟ್ಟಿದಾರೆ ಒಂಬತ್ತೆ. ಈ ಖುಷಿಯನಂಗಿಲ್ಲ ನಾವು ಈಗ ಇದು ಕ್ರೀಡಾ ಅಂಗದಲ್ಲಿ ಆಟನು ಆಡ್ತ. ಆತ ಇದ್ವಲ್ಲ ಅ ತುಂಬಾ ಚೆನ್ನಾಗಿ ಆಡ್ತಾ ಇದವಲ್ಲ.
ಹೌದೌದೌದು ನೀವು ಒಬ್ಬ ಖೋ- ಖೋ ನಾಯಕನಾಗಿ ಹೊರಹೊಂಮ್ಮು.
ಇಲ್ಲ ಇಲ್ಲ ಫಸ್ಟ್ ಈಗ ಫಸ್ಟ್ ಇಯರ್ಗೆ ನಾಯಕನ ವ್ಯವಸ್ಥೆ ಕೊಟ್ಟಿದ್ದಲ್ಲ ಈಗ ಸೆಕಂಡ್ ಇಯರ್ಗೆ ಹೆಂಗ. ಮಾಡಿ ನನ್ನಪ್ಪಾ ನನ್ನ ಇಟ್ಕೊಂಡ್ ಹೋಗುತ್ತೆ ನ ನನ್ನ ಕೈಲಿ ಇಟ್ಕೊಂಡ್ಬುತ್ತೆ ಈ ಸ.
ಇಟ್ಟಗಾರ ಇಟ್ಗಾರಿ ನಿಮ್ಮ ನಾಯಕರ ಅಗರಿ ಚೆನ್ನತ್ಗೆ ನಮ್ಮ ಹುಡ್ರಿಗೆ ಎಲ್ಲಾ ಚಲೋ ಐ. ಇದು ಎಲ್ಲ ಒ ಪ್ರಶಸ್ತಿಗಳನ್ನ ತಂಬ್ರ ಅಂತ ನಾವ ಏನ ಭಾವಿಸ್ತೇನ್ರಿ.
ಇಲ್ಲ ಇಲ್ಲ ಈ ಸತ್ಯ ನ ನಂತರ ನ ಇವ್ರ ಗೊತ್ತಲ್ವಾ. ಕಳಿಸಿ ಒಪ್ಪ ಕ ಡಾಕ್ಟರ್ ಅಂತ ಅವ್ರಿಗೆ ನನಗೆ ಅವರು. ಕೂಡ ನನ್ ಕೂಡ ಏನ ಆಗಲ್ಲಂದ ಇದಿದ್ದಾರಲ್ವ ಓದಲ್ಲಿ ಅಲ್ಲದರಲ್ಲಿ ಅವ್ರ ಮುಂದೆ ಅವ್ರ. ಕೂಡ ಸನ್ಮಾನ ಮಾಡಸ ಮುಖಂದ ನನ್ನ ಆಸೆ ಅಯತಿ.
ೋಡ್ರಿ ಇಿನ ಇಂದಿನ ಹವಾಮಾನ ನಾವೇ ನಾಡಿನ ಸನ್ಮಾನ ಎಂಬ ಆದರೆ ಇಲ್ಲಿನ ಸನ್ಮಾನ. ಒ ಕರಡ ನೀವು ಕರೆಂಟ್ನಾಗ ಓದಕ ಕೂಡ ಆಗಲ್ಲ ಆದ್ರ ಶಿವಪಕ್ಕಡಿ ಅವ್ರವರು. ಕೂಡ ಎಲ್ಲಾ ಓದ್ಬೇಕ್ರಿ ನೀವು ಸುಮ್ನೆ ಹಿಂಗ ಮಾಡಿದ ನೆಡಲ್ರರಿ.
ಗಂಗನ್ ಮಾಡನ್ಕ ನನ್ ಐಡಿಯಾ ಇದೆ ಅಷ್ಟೇ. ಅವರು ಕೂಡ ಅವರು ಕೂಡಾನೇ ಅವರು ಇಲ್ಲ ಎಲ್ಲ ಅವರು. ನೋಡ್ಬೇಕ ಅವರು ನನ್ನ ಮೂರ್ತಿಯ ಅಕ್ಕ ಎಲ್ಲಾ ಪರಿ. ಒಂದ ನೋಬೇಕ ನ ಹೆಸರು ಏನಂತೆನ್ ನೆನಪ ಮಾಡಕ ಇನ್ನಸೋತಿ.
ನಿಮ್ಮ್ ಹೆಸರು ಕರಿಯಪ್ಪ ಎಂಬ ಅವರು ಒಂದು ಮೈಕ್ ನಲ್ಲಿ ಸಾರ್ಬೇಕಂತ. ತನ ಆಸೆ ಏನ್ ರಿ.
ನಾ ನಮ್ಮ ಹೆಸರು ಶಾಣಬಸವರಿ.
ಹೌದಲ್ರಿ ಅಲ್ರರಿ ನಿಮ್ಗ್ ಕರಿಯಪ್ಪ ಅಂತ ಏನ ಪೆಟ್ಣ ನೇಮ್ ಇಟ್ಟಿದಾರಂತೆ. ಹ್ಮ ಹೌದಲ್ಲ ಹೌದಲ್ಲಾ ಶರಣಬಸವನ್ರಿ. ಪ ಪೂರ್ಣ್ವರ್ ಶಣಬಸವ ಶಣಬಸವ ನಿನಗೆ ಒಳ್ಳೇದಾಗ್ಲಪ್ಪ. ದೇವರು ನಿನಗೆ ಸಕಲ ಬುದ್ಧಿವಿದ್ಯೆ ಕೊಡಲಿ ಎಂದು ನಾನು ದೇವರಲ್ಲಿ ಪ್ರಶತನಿ. ತ್ತೇನಪ್ಪಾ ನೀವು ಚೆನ್ನಾಗಿರ.
ನಿಮ್ಮ ಹೊಲದಲ್ಲಿ ಯಾವ ಬೆಳೆ ಒಳ ಆಗ್ತಿದ್ರಾ.
ನಾವು ಹೊಲದಲ್ಲಿ ತೊಗರಿ ಹಾಕಿದೇವೆ ಅಕ್ಕಾಯ ಗಡ್. ನ ರೋಗ ನೆಟ ರೋಗ ವಂದಿದೆ.
ಹಾ
ಅದಕ್ಕೆ ನೀವು್ ಏನಾದಾರೂ ಸಲಹಾಯ ಕೊಡ್ಬೋ ಗುಡ ರೋಗ ನೆಟ ರೋಗ ಬಗ್ಗೆ.
ನೈಟ್ರೋಜನ್ ಕಂಪ ನೈಟ್ರೋಜನ್ ಅದ್ರ ಬಗ್ಗೆ ಕೇಳಿರಲ್ವ.
ಅದಲ್ರೀ ನಮ್ಗೆ ಗೊಡ್ಡೆ ರೋಗ ನೆಟ್ಟೆ ರೋಗ ಬಂದ.
ಓ ನೀವ್ ಆ ಕೇಳ್ತಾ ಇದ್ರಾ ಆ ತೊಗುರಿಯಲ್ಲಿ ಬರುವಂತ ನೆಟ್ಟೆ ರೋಗ ಗೊಡ್ಡೆ ರೋಗ ಕೇಳ್ತಾ ಇದ್ರಾ. ನೆಟ್ಟಿ ರೋಗ ಹೆಂಗ ಬರುತ್ತ ಅಂದ್ರೆ ಗಿಡಗಳು ಸಾಯ್ತವಿ.
ಹ್ಮ್ ರೀ...
ಫಸ್ಟ್ ಎಲ್ಲಿಂದ ಬರುತ್ತೆ ಅಂದ್ರ ಬೇರುಗಳ ಮುಖಾಂತರ ಬರುತ್ತೆ ಅದು ಯಾವಾಗ. ಬರ್ತಂದ್ರೆ ನಾವು ಸರಿಯಾಗಿ ಮಾಹಿ ಉಳಿಮ ಅಂದ್ರೆ. ಮೂರು ವರ್ಷಕ್ಕೊಮ್ಮೆ ನಾವು ಕೊಳ ಆಗ ಆಳವಾಗಿ ಉಳುಮೆ ಮಾಡ್ಬೇಕಾಗುತ್ತೆ ಆ ಮಣ್ಣಿನ. ಅಂತದ್ ಕೇಳ್ರಿ ಸ್ವಲ್ಪ ಮಣ್ಣಐತಲ್ಲಾ ಅದನ್ನ ಉಲ್ಟಾ ಮಾಡ್ಬೇಕು. ಉಲ್ಟ ಮಾಡಿದರೆ ಅಲ್ಲಿ ಮಣ್ಣನಲ್ಲಿ ಇರುವಂತಹ ಇನ್ನೊಂದು ಸೂಕ್ಷ್ಮ ಜೀವಿ ಸಾಹಿತಿ. ಮಣ್ಣಿನ ಇರುತ್ತದೆ ಪಷ್ಟು. ಹಾ ಅಲ್ಲಿ........
ಹಲೋ........
ಓ ಆದ್ರ ಬರ್ ಇದು ಬಂತಂದ್ರೆ ಸುಕ್. ತ್ತಪರಿ ಯಾರು ಹೇಳ್ಬೇಕು ನೆಟ ರೋಗ ನೆಟ ರೋಗ ಗೊಡ್ಡ ರೋಗ ಬಗ್ಗೆ.
ಸುಪ್ತ ರೋಗ ಏ ಇದು ಇದ ಹಳ್ ಕೇಳ್ತಾ ಇದ್ರೆ ಲಕ್ಷಣ ಅಂದ್ರೆ ಬಗ್ಗೆ ಇದು ಮಾಡೋ ಹೇಳ್ತಿದ್ರ ಕಂಟ್ರೋಲ್ ಮಾಡುವುದು ಮ ತಡ್ಕಳ್ತಾ ಇದೀರಾ.
ಹಾ
ಹೌದಾ ಅದನ್ನ ಸಂಪೂರ್ಣವಾಗಿ ಆಳ ಇದ್ ಮಾಡ್ಬೇಕಂದ್ರೆ ನೀವು ಸರಿಯೇ ಬೀ ಉಪಚಾರ ಅಂತ ಗೊತ್ತೋಲ್ವಾ.
ಹಾ ಬೀಜ ಉಪಚಾರ.
ಅದು ಮಾಡಬೇಕು ಫಸ್ಟ್ ಮತ್ತೆ ಅದೊಂದು ಇನ್ನೊ ಒಂದು ಮತ್ತೆ ಅದ ಹೇಳ ಮಣ್ಣನ್ನು ಉಲ್ಟ ಮಾಡ್ಬೇಕಾಗುತ್ತೆ ಮೂರ್ ವರ್ಷಕ್ಕಮ್ಮೆ ಮಾಡ್ಲೇಬೇಕಾಗುತ್ತೆ.
ಮಾಡ್ಬೇಕು ಮತ್ತೆ.
ಇನ್ನೊಂದು ಮಣ್ಣಿನಲ್ಲಿ ಅದಕ್ಕೆ ಪಾಕಣ ಪಫಸ್ ಒಂದು ಗಿಡ ಕಾಣಿತಲ್ಲ ಆ ಗಿಡನ ಕಿತ್ತಿ ಆ ಕಿತ್ತಿ ಮಣ್ಣಿನಲ್ಲಿ ಆಳವಾಗಿ ತೋಡಿ ಒಳಗ ಹಾಕ್ಬೇಕಾಗುತ್ತೆ ಊತ್ ಹಾಕ್ಬೇಕಾಗುತ್ತೆ ಮತ್ತೆ ಇಲ್ಲಾಂದ್ರೆ ಸುಡ್ಬೇಕಾಗುತ್ತೆ ದೂರ ಒಯ್ದು.
ಹಾ ಹೌದು ನಾನು ಈಗ ಎಮ್ಮಿ ಮತ್ತು ಆ ಳ ಬ ಇದು ವ್ಯಾಪಾರ ಮಾಡುತ್ತೇನೆ ಮತ್ತು ಕುರಿಗಳನ್ನು ಸಾಕುತ್ತೇನೆ. ಗಳನ್ನ ಸೌಕತ್ತ ಮತ್ತೆ ಮುಂದ ತರ ಸಾಕು ಪ್ರಾಣಿಗಳೆ ನ ಸಾಕುತ್ತೇನೆ.
ಹಾ
ರೀತಗೆ ನಾನು ಹೊಲದಲ್ಲಿ ಸುಮಾರು ಬೆಳೆಗಳನ್ನು ಬೆಳೆದಿದ್ದೇನೆ ನೀವು ಹಣ್ಣು ಬೆಳೆ
ಗಳು ಯಾವ್ಯಾವ ಇದೆ ನಿಮ್ಮಂಬಲ್ಲಿ ಹೆಮ್ಮೆ ಆಕಳ ಅವ ತರ
ಚವಾರಿ ಕೋಳಿ ಅದಾವೆ ಪರಂ ಕೋಳಿ ಅದಾವೆ. ಇವು ಕುರಿಗಳು ಕೆಂಗುರಿ ಇದ್ದಾವೆ ಬನ್ನೂರು ಕುರಿ ಇದ್ದಾವೆ. ಬೇರ್ ಬೇರಿ ಕುರಿದೇವೆ ಬರ್ಬರಿ ಮತ್ತೆ ದಿವೋನಿ ಕುರಿ. ಹಳಿಕರ ಆ
ಹಾ
ಮತ್ತೆ ಮುಂತಾದ ಜರ್ಸಿ ಎಚ್ಚಪ್ಪು ಹಾಕ ಎಲ್ಲ ಇದಾವೆ ನಮ್ ತಳಿಗಳು.
ಬಾಳ ಇದದೆ ಹಂಗ ನೆಮ್ಮಂಬದಿಲ್ಲ.
ಹಂ ರೀ ನಮ್ಮ ಮಳೆಲ್ಲಾ ಬಾಳ ಇದದಾವೆ.
ನಮಿಗ್ ಒಂದ ಎರಡು ಎಮ್ಮೆ ಕೊಡ್ಬೇಕಾಗಗತ್ತಲ್ವಾ ನೀವು ಒಂದ ರಕ್ಕ ಕೊಡ್ತೀವಿ.
ನಿಮಗೆ ಕೊಡತ್ತೇವೆ ಆದ್ರರೆ ನಿಮ್ಗೆ ಅದ್ರ ತಕ್ಕಂತೆ ನೀವು ಮಾರ್ಕೆಟ್ ಬೆಲೆಗೆ ತಗೊಂಡು ಯರಿ ನಾವೇನು ಬೇಡ ಅನ್ನಲ್ಲ.
ಇಲ್ಲ ಇಲ್ಲ ನೀವು ಕಡ ಕಡಿಮೆ ರೇಟ್ ಕೊಡದ ನಿಂಬಲ್ಲೇ ತಗೊಂತೀವಿ ಇಲ್ಲಾಂದ್ರೆ ಮಾರ್ಕೆಟ್ ರೇಟ್ ಏ ಬೇಡ.
ಇಲ್ಲ ಇಲ್ಲ ಕೊ ಕೊಡ್ತೀವಿ ನೀವು ಯದಕ್ಕೆಂದ್ರೆ ಪರ್ಚೇಸ್ ಇದರಲ್ಲ ಅದಕ್ಕೆ ನಾವು ಕೊಡ್ತೀವಿ ನಿಮ್ಗೆ ನೀವು ನೀವ ತಗಂದುರಿ.
ನಿಂಬಲ್ಲಿ ಮಾತಾಡ್ತಿರೋ ನಿಮ್ಮ ಸಹೋದರಿ ಬಾಳ ಸೌಂಡ್ ಬರ್ತಾ ಹೇಳ್ರಿ ಸ್ವಲ್ಪು.
ಏಯ್ ಸಹೋದರಿ ಏಯ್ ಸ್ವಲ್ಪ ಮೆಲ್ಲಕ್ ಮಾತ್ ಹೌದು ಹಲೋ. ಇಲ್ಲ ನಮ್ ಸಹೋದರ ಸ್ವಲ್ಪ ಬಾಯಿ ದೊಡ್ಡದದೆ ಅದಕ್ಕೆ ಅವರು ಅಂಗ ಮಾತ್ ಡ್ತಾರೆ ಅವಿಗೆ ನಾವು ಏನು ಮಾಡೋದಾಗ ಹ್ಮ್ ಅವರು ಅವಿಗೆ ನಾವು ಏನು ಮಾಡುವುದಾಗುದಿಲ್ಲ. ಯಕಂದರೆ ಅವರು ನಮಗೆ ವಿದ್ಯಾವಿದ್ಯೆಗಳನ್ನು ಎಲ್ಲ ಹೇಳುತ್ತಾರೆ ಅವ್ರಿಗೆ ಏನಾರ ಹೇಳ ಹೇಳಿದ್ದಲ್ಲಿ. ನಮ್ಮಣ್ಣನವರು ಊಟ ಹಾಕ್ತಾರೆ.
ಹೌದಾ ನಿಮ್ಮ ಮಾತಾಡೋದನ್ನು ನಿಮ್ಮವಳ್ಳೆ ಬಿಡತಾರವಾ.
ಹ್ಮ್ ಆತರ ಮಾಡು ಪರಿಹಾರ್ ಆದ ಕಾರಣ ನಾವು ಅವರಿಗೆ ಏನು ಹೇಳಲು ಸಾಧ್ಯವಿಲ್ಲ.
ಹ್ಮ್ ಹೌದ ಹೌದು ಕರ್ತ ಆತಿದೆ ಇದು ನಿಮ್ಮಲ್ಲಿ ಮಿಂಜಿಲ್ ಏನು. ಕೊಟ್ಟಿದ್ದಾರೆ ನಾ ಅಷ್ಟ ಬಂದು
ನಮ್ಮಲ್ಲಿ ಮುಂಜೆ ನಮ್ಮಲ್ಲಿ ಹಾಸ್ಟೆಲ್ ನಲ್ಲಿ ನಾಷ್ಟ ಬಂದು ನಾವು ಇವತ್ತು ನಾಷ್ಟ ಮಾಡಿಲ್ಲ ನಾವು. ಶ ಶಾಪುರದಲ್ಲಿ ಹೋಗಿ ರಾಮೇಶ್ವರಂ ಕೆಫೆದಲ್ಲಿ ಡಿಪ್ಪಡಿ ಮತ್ತು ಮಾಸಲ್ ದೋಸೆ ಹಾಗೂ ತಟ್ಟೆ ಇಡ್ಲಿಯನ್ನು ತಿಂದು ಬಂದಿದ್ದೇವೆ.
ಹೌದಾ ಎಲ್ಲಿ
ಇಲ್ಲಿ ಶಾಪುರ್ ರೋಡ್ ಅಲ್ಲಿ ಶಾಪುರ್ ನಗರ ಬಸವೇಶ್ವರನಗರ ಸ್ವಲ್ಪ ಮುಂದ್ ಹೋಗಿ ಅಲ್ಲಿ ಇದು ಎಡಕ್ಕೆ ಹೋಗಿ ಬಲಕ್ಕೆ ಒಳ್ಳೆ ಇದೆ ರೀ ಅಲ್ಲಿ ಒಂದು ರಾಮೇಶ್ವರಂ ಕೆಫೆ ಎಂಬ. ಹೋಟೆಲ್ ಅಲ್ಲಿ ಹೋಗಿ ನಾವು ಇವತ್ತು ನಾಷ್ಟ ಉಪಹಾರವನ್ನು ಮುಗಿಸಿ ನಾನು ನನ್ನ ಗೆಳೆಯ ಬಂದಿದ್ದೇವೆ.
ಹ್ಮ್ ಇವತ್ತು ಹೋಗಿದ್ದಾರ ಮಿಂಜಾಲೆ
ಹ್ಮ್ ಇವತ್ತ್ ಹೋಗಿದ್ವಿ.
ಹ್ಮ್ ಕ್ಲಾಸ್ ಇದ್ದಿಲ್ವಾ ನಿಮ್ಗೆ ಪಾಠಶಾಲೆ ಇದ್ದೀಲ್ವಾ ನಿಮ್ಗೆ
ಹ್ ಪಾಠಶಾಲೆ ಇತ್ತು ಆದ್ರೆ ನಾವು ಇವತ್ತು. ಅನಿಮಲ್ ಅಂದ್ರೆ ಇದು ಪ್ರಾಣಿಗಳ ಸಾಕು ಪ್ರಾಣಿಗಳ ಖಾಸಿ ಪ್ಲಾಜಗೆ ಹೋಗಲ್ಲರಾದೆ ನಾವು ಇವತ್ತು ಇದಕ್ಕ ಹೋಗಿದ್ದೇವೆ.
ಹ್ಮ ಹ್ಮ ಮತ್ತೆ ಹೇಳಿ
ನಾವ್ ಅಣ ನಾವು ಈಗಾನ ಏನ್ ಮಾಡ್ಬೇಕು ಅದು ಹೋಗಿಲ್ಲ. ಸರಿವತ್ತು ಎರಡು ಐದು ಐದು ಅಂಕಗಳನ್ನು ನಮ್ಮ ಇಂದ ಕಸಿದುಕೊಂಡಿದ್ದಾರೆ. ಅದಕ್ಕೆ ನಾವು ಏನ್ ಮಾಡಬೇಕ್ ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ ವಾಗ ಗೊತ್ತಾಗುತ್ತೆ. ಇಲ್ಲ ಆದ ಕಾರಣ ಅವುಗಳು ಸ್ವಲ್ಪ ಸಲಹೆಗಳನ್ನು ನೀಡಿ ನಮಗೆ ಸ್ವಲ್ಪ್ ಹ್ಮ್ ಗುರುಗಳಿಂದ ಪರಿಹಾರ ಆಗ್ಬೇಕು.
ಹ್ಮ್ ಯಾರಿಂದ
ಸ್ವಲ್ಪ ಮೇಲಕ್ಕ್ ಮಾತಾಡೋ.
ಹ ಮತ್ತೆ ನಿಂಬಲ್ಲಿ ಯಾರ್ಯಾರು ಹುಡ್ರು ಬರ್ತಾ ಇದಾರೆ ನಿಂಬಲ್ಲಿ ಹುಡ್ರು
ಯಾರು ನಮ್ಮಲ್ಲಿ
ಹ್ಮ ಹುಡರೂ ನಿಮ್ಮ ಸಹೋದರ ಯಾರಾರು ಇದ್ದಾರೆ.
ನಮ್ಮಲ್ಲಿ ಸಹೋದರ ಯಾರು ಇಲ್ಲ ಎಲ್ಲಾ ನಮ್ಮ ಅ ವಸ್ ಗೆಳೆಯರು ಇದ್ದಾರೆ ವಿಜಯ್ ಅವರು ನಾವರು ಎಲ್ಲರೂ ಹೋಗಿ ಇವತ್ತು
ತಿದ್ರಲ್ವ ಚೆನ್ನಾಗಿ ಮಾತಾಡ್ಬೇಕ್ ಅಲ್ಲ ನೀನು.
ನಾವು ಅವರು ಹೋಗಿ ಇವತ್ತು ಉಪಹಾರ ಮುಗಿಸಿ ಇಟ್ಟು ಇವ್ ತಾನೇ ಬನ್ನಿ ಈಗ ಮುಂಜಲ್ಲೇ ಎರಡು ಆನಂದ ಕೂಗಿ ಎರಡು ಹನ್ನೆರಡುವರೆಗೆ ಬಂದಿದ್ದೇವೆ.
ಹ್ಮ್
ಮತ್ತೆ ನಮ್ಮ ನಮ್ ಕಾಲೇಜ ಏನ್ರೀ ನಿಮ್ಮ ದೈಹಿಕ ಶಿಕ್ಷಕರು ನಿಮ್ಮನ್ನು ಕರೆದಿದ್ದಾರಲ್ಲಾ ಏನೇನು ಹೇಳಿದ್ದಾರು.
ಇವತ್ತು ಅವರು ಎಕ್ಸಾಮ್ ಅಲ್ಲಿ ನಾಳೆದ ಅಂತಿದ್ದಾರೆ ಪ್ಪಾ ಇದು
ಹ್ಮ್ ನಾಳೆ ನಮ್ದಿಯಾ ನಿಮಗೆ ಎ ಎದರ ಬಗ್ಗೆ ಇದೆ ಹ ಈ ಏನು ಬರುತೀರಿ ನಾಳೆ ಹೋಗಿ ನೀವು
ಬರಿಬೇಕು ಬರಿಬೇಕು ಏನು ಓದಿಲ್ವ ಈಗ ತಾನೆ ನಿಮ್ಮ ಸೊ ನಮ್ಮ ಸ್ನೇಹಿತರ ಜೊತೆ ಮಾತ್ರಮ್ಮಂತೆ ಒಂದು ಸ ಒಂದ ಕಾಲನ್ನು ಮಾಡಿದ್ದೀವಿ
ಹೌದಾ ನಿಮ್ಮ ಜೊತೆಗೆ ಮಾತಾಡಿದಕ್ಕೆ ತುಂಬ ಹೃದಯ ಧನ್ಯವಾದ ಇದ ಸಾಕ ಇಷ್ಟೇ ಮಾತಾಡಿದಕ್ಕೆ ನಮ್ಗೆ ಹ್ಮ್.
ರಿ ಒಂದ್ ನಿಮಿಷ ತಡ್ರಿ ಇಲ್ಲ ಸ್ವಲ್ಪ್ ಕೆಲ್ಸ ಇದೆ ಇನ್ನೊಂದ್ ಮಾತ ಇದೆ ಅಲ್ರೀ ನಾಳೆ ಈಗ ನಾಳೆ ನಾನು ಇದಕ್ ಹೊಂಟಿದ್ದೇನೆ ಊಟಿ ಕೊಳ್ಳೆ ಕೆನಾಲ್ ಅಲ್ಲೆಲ್ಲಾ ಹೊಂಟಿದ್ದೇನೆ ಮತ್ತೆ ನಿಮ್ಮ ಶಾಸಕರ ಅಂಬನ್ಗೌಡ ಪಾ ಅದ್ರಲಿ ಅವರು ಬಸನಗೌಡ ಮತ್ತೆ ಳು ಅವರು ಎಲ್ಲಾ ಮುಂತಾದವರನ್ ಭೇಟ್ಟಿಯಾಗಿ ಬೆಂಗಳೂರಿನಿಂದ ಹೊರಟ ಟ ಒಳ್ಳೆ ನಾನು ನಮ್ಮೂರಿಗೆ ನಾಲ್ಕುದು ವಾರಗಳ ನಂತರ ಬರುತ್ತೇನೆ.
ಅಬಾ ಅಮ್ಮಾ ಈಗ ಬರೋದಿಲ್ಲ ಅಂದ್ರೆ ಎಕ್ಸಾಮ್ ಏನ್ ಮಾಡುತ್ತೀರಾ ಅಂತ್
ಎಲ್ಲ ಎಕ್ಸಾಮ್ ಎಲ್ಲ ನಾನ ಒಳ್ಳೆ ಬಂದ ಬರೆದು ಒಳ್ಳೆ ಯಾರ ಇವ ಇವ್ರಿಗೆ ಮಾಸ್ತರ್ಗ ಹೇಳುತ್ತೇನೆ ಸರ್ ಗೆ ಆಯ್ತ ಹಾ ನಾ ಇಲ್ಲಿ ಸ್ವಲ್ಪ ಹೊರಗ್ ಹೊಂಟಿದ್ದೇನೆ ಆಮೇಲೆ ಹಚ್ತಿನ ನಿಮ್ಗೆ.
ಹಾ ಸರಿ ತುಗೊರಿ